ಹುಂ
ನಿನ್ಗ್ ಏನ್ನ ಮಾಡ್ತತಿವಿ ನೋಡ್ ಲಗ್ನ ಮಾಡ್ತತಿವಿ ಮಕ್ಳ ಮಾಡ್ತವಿ ನೋಡ ಈಗ.
ಏನಣ್ಣ ಆರಾಮಾ.
ಆರಾಮ್ ನೋಡ್ಪಾ ನೀನ.
ಹ ಆರಾಮ್ ನೋಡ್ಪ ಅಣ್ಣ ನಾನು. ಏನ್ ನಡ್ಸಿದಿ.
ಹ್ಮ್.
ಏನ್ ಮಾಡಗತ್ತಿ.
ಏನಿಲ್ಪ ಸುಮ್ಮ್ ಕುಂತಿವಿ ತಣ್ಗ ಗಾಳಿಗಿ ಫೋನ್ಯಗ ಮಾತಾಡ್ಕಂತ.
ಹಬ್ಬಬಾ ಹಾ.
ಮತ್ತೆ ಕೆಳಗ್ ಬಂದ್ಯಾ ಹೆಂಗೆ ಹಾಸ್ಟೆಲ್ ಹೋಗ್ಬೇಕ್ ಡ್ಯೂಟಿಗಿ.
ಡ್ಯೂಟಿಗಿ ಹೋಗ್ಬೇಕನೀಗ.
ಹ್ಮ್ ಹೋಗ್ಬೇಕ ಎಂಟ ಗಂಟೆಗಿ ಹ್ಮ್.
ಹ್ಮ್ ಹ್ಮ್ ಹ್ಮ್ ಹ್ಮ್. ಎಷ್ಟ ಗಂಟೆಗೆ ಹೋಗಬೇಕಣ್ಣ ಲೇಟಾದ ಇನಾ ಎಂಟ ಗಂಟೆಗಏನ್ ಎಂಟುವರಿಗಿ.
ಎಂಟಕ್ಕ.
ಎಂಟಕ್ಕ.
ಹ್ಮ ಇಲ್ಲಿಂದ ಎಂಟಕ್ ಬಿಡ್ತಿವಿ ಆಯ್ತ್. ಎಂಟ್ ಹತ್ತ ಇಪ್ಪತ್ರೋಳಗೆ
ಹ್ಮ್.
ಹ್ಮ್.
ಹಾ ನೀನು ಅವ್ರು ಮಲ್ಲಮಕ್ಕನು ಬರ್ ಡ್ಯೂಟಿಗಿ.
ಹ್ಮ್ ಹ್ಮ್ ಅಕ್ಕಿ ಬರಲ್ಲ ನಾನ ಚಂದ್ರ ಇಬ್ಬರೇ ಹೋಗ್ತಿವಿ.
ಹೌದಾ ಈಗ ಬಿಟ್ರ ಏನ್ ಅಣ್ಣ ಅವ್ರು ಮಾಡದ.
ಬಿಟ್ಟಾಳ್ ಅಕಿ ಬಾಳ್ ದಿನ ಆಯ್ತ. ಆ ಮನೆಗ ಸುಮ್ಮನೆ ಬ್ಯಾಡನಕತ್ತೀರಾ ಅಕಿ ಹೋಗೋದ ಬರದ ಮನೇಗ ಕೆಲ್ಸದ ಅಡಿಗಿ ಮಾಡೋರ್ ಇಲ್ಲ ಅಲ್ಲಾ.
ಹ್ಮ್ ಹ್ಮ್.
ಹ್ಮ್ ಅದ್ಕೆ ಬಿಟ್ಟಳ.
ಹೌದಾ.
ಹ್ಮ್.
ಹೋಗಿದ್ಯಾ ಅಣ್ಣ ಊರ್ ಕಡಿಗೆಲ್ಲಾ.
ಹ್ಮ ಊರ್ ಕಡಿ ಹೋಗಿಲ್ಪಾ ಎಷ್ಟೊಂದ ಹದನೈದ್ ದಿನ ಆಯ್ತ ಒಟ್ಟ ಹೋಗಿಲ್ಲಾ.
ಹೌದಾ.
ಹ್ಮ್ ಹೋಗ್ಬೇಕ ಇವತ್ ಹೋಗ್ಬೇಕ ಅಂದೇ ಸೂಟ್ಟಿತ್ತ.
ಹ್ಮ್.
ಬರಣ ಮುಂಜನಿ ಬರಣ್ ಡ್ಯೂಟಿ ಲೇಸ್ ಬರಣ ಬಂದ ಮಕ್ಕಬುಟ್ಟಿವಿ ಹಂಗೆ. ಮತ್ತೆ ಮಕಂದ ಹತ್ತ ಹತ್ತುವರಿಗಿ ಎದ್ದು ಬಿಟ್ಟಿವಿ.
ಹೌ ನಾಳಿಗಿ ಹೋಗ್ಬೇಕ ಏನ್ ನಾಳಿಗಿ ಮತ್ತೆ.
ಇಲ್ಲ ಎದ್ದೀವಿ ಎದ್ದಳಣ ಮತ್ತ ನಮ್ಮ ಮಲ್ಲಮ್ಮ ಫೋನ್ ಮಾಡಿದ್ಲ.
ಹಾ.
ಜಳ್ಕ ಮಾಡಿದ್ವಿ ಜಳ್ಕ ಮಾಡಿ ಸುಮ್ಮ್ ಮನಿಗಿ ಬಾರಂದಿವಿ ಮತ್ತೆ ಏನ ಅಡಿಗಿ ಮಾಡಿದ್ಲ ಅಂತ.
ಹ್ಮ್ ಹ್ಮ್.
ಹೋಗೀದವಿ ಊಟ ಗಿಟ ಮಾಡಿದ್ವಿ ಅಲ್ಲೇ ಕುಂತವಿ.
ಹ್ಮ ಹ್ಮ
ಕುಂತ್ವಿ ಮತ್ತೆ ಅದ್ ಅದ್ ಹಾಸ್ಟೆಲ್ ಮಾಡ್ಸು ಸಲವಾಗಿ ಅಣ್ಣಾ ಫೋನ್ ಹಚ್ಚಿದ.
ಹ್ಮ್ ವಾ ಅಕ್ಕಗ ಅಡಿಗಿ ಮಾಡಾಕ ಬರತ್ತನ.
ಎಲ್ಲಾ ಅಡಿಗಿ ಮಾಡ್ತಾಳ್ ರೊಟ್ಟಿ ಮಾಡ್ತಾಳ್ ಚಪಾತಿ ಮಾಡ್ತಾಳ್ ಪಲ್ಯ ಎಲ್ಲಾ
ಹ್ಮ್ ಹ.
ಎಲ್ಲಷ್ಟ ಹಾಕಿನಿ ಹುಡುಗ್ರಿಗ್ ಅವ್ರ ಮಾಮಾ ಅವ್ರ ಅಜ್ಜಿ ನಾಕ್ ಹುಡುಗ್ರ ಅವ ಸಣ್ಣವು ಎಲ್ಲಾ ಸ್ಟ ಅವ್ ಕಡೆಗೆ ಹಾಕಿನಿ
ನಮ್ ಕ್ಲಾಸ್ ಒಳಗ ಮಾಡಕ್ ಬರಲ್ಲ ನೋಡೊ ಅಣ್ಣ ಯಾರಿಗ್ ಅಡಿಗಿನೆ ಮಾಡಕ್ ಬರಲ್ಲ ಅಂತ ಒಟ್ಟ ಬರೆ ತಿನ್ನದೊಂದು ಗೊತ್ತ ಅವಕ ಎನ್ ಅಡಿಗ ಬರಲ್ಲ ಏನ್ ಇಲ್ಲ ಸುಮ್ನೆ ಬರ್ತಾವ ಕಾಲೇಜಗ ಒತಾವ ನೋಡ
ಚಿನ್ನುಗ್ ಎಲ್ಲ ಬರತ್ ಅಡಿಗಿ ಅಡಿಗ್ ಒನ್ನ ನಂಬರ್ ರೊಟ್ಟಿ ಅಷ್ಟಂದ ಮಾಡ್ತಾಳ ಚಪಾತಿ ಮಾಡ್ತಾಳ ಅದು ಹೋಳಿಗಿ ಮಾಡ್ತಾಳ
ಹ್ಮ್.
ಮದು ಮ್ಯಾಡಮ್ ಗು ಬರಲ್ಲ ಅಂತ ರೊಟ್ಟಿ ಮಾಡಕ್
ಮದು ಮ್ಯಾಮ್ ಗ್ ಬರಲ್ಲ ಅಂತ.
ಹ ಚೆಂದ ಮಾಡಲತ್ತ ಮತ್ತೆ ಹೋಳಿಗಿ ಮಾಡಕ್ ಬರಲ್ಲತ್ತ.
ಹ್ಮ್.
ಅವತ್ ಇದಕ್ಕ ಹೋಗಿದ್ದೀವಿ ಸರ್ ಮಗಂದ ಅ ಬರ್ತ್ಡೇ ಇತ್ತ ನೋಡ
ಹ್ಮ್ ಹ್ಮ.
ಆ ಕಾರ್ ತಗೊಂಡ್ ಹೋಗಿದ್ವಿ ನಾನ್ ನಮ್ಮ್ವರು ಮೇಡಮ್ ಕರ್ಕೊಂಡ್ ಹೋಗಿದೀವಿ ಅತ್ತ ಮಲ್ಲು ಅಣ್ಣಾ ಅಂತ ಅಂತ ಬಿಜಾಪುರದಾಗ.
ಹ್ಮ್ ಹ್ಮ್.
ಅದ ಕಾರ್ ತಗೊಂಡಿಸ ಕರ್ಕೊಂಡ್ ಹೋಗಿದ್ದೀವಿ ಅವತ್ ಹಂಗ ಹೇಳಕತ್ತಿದ್ರ ನನಗೆಲ್ಲ ಅಡಿಗಿ ಬರತ್ತರಿ ಮೇಡಮ್ ಅಂತ ಹಿಂಗೆಲ್ಲಾ ಹೇಳಾಕತ್ತಿದ್ರ ನಾವ್ ಹೇಳ್ದಿವ ಇಕಡಿಗಿ ಮಾಡ್ತಾಳ ಇಲ್ಲ ಅಂತ ಕೇಳಿದ್ರ ಮಾಡ್ತಾಳ್ರಿ ಇಲ್ಲಾ ಈಗ ಮಾಡಕ್ ಬರ್ತದರಿ ಅಂತ ಹೇಳಿದ್ವಿ
ಹ್ಮ್.
ಅವಾಗ ಆ ಅಂದ್ರ ನನಗ್ ಬರಲ್ ನೋಡು ರೊಟ್ಟಿ ಬರ್ತಂದ್ರ ಅಷ್ಟ ಟ್ಟ್ ಪರ್ಫೆಕ್ಟ್ ಆಗಿ ಬರಲ್ಲ ಹೋಳಗಿನ್ ಪರ್ಫೆಕ್ಟ್ ಆಗಿ ಬರಲ್ಲ ನನಗ ಬರೇ ರೈಸ್ ಮಾಡ್ತೀನ್ ಸ್ವಲ್ಪ ಸಾಂಬಾರ ಮಾಡದ ಕಲ್ತೀನಿ ಅಂದ್ರ ನನಗರ ನಗು ಬರಾಕತ್ತ್
ಈ ಚಪಾ ಚಪಾತಿನ ಮಾಡಲ್ಲಂತ
ಇಲ್ಲಾ ಅಂತ. ಹ ಏನ್ ಮಾಡ್ತಾರನ ಇವ್ರ ಅವರಷ್ಟ ಅವ್ರಷ್ಟ್ ವಯಸ್ಸಾದವ್ರನ ನಮ್ ಊರಾಗ್ ತಿರಗಿ ನಾಕ್ ನಾಕ್ ಮಕ್ಳ ಆವ
ಹೌದೌದ
ಹಳ್ಳಾಗ ಎಲ್ಲ ಇದು ಆಗ್ ರ್ತದ ಇವರು
ಹ್ಮ್ ಹಂಗ ಅದ
ಸಿಟಿ ಮಂದೆಲ್ಲ
ಹ್ಮ್ ಅವ್ರ ಅಂದ್ರನು ಮಾಮ ಇದೇ ಪ್ರಾಪರ್ ಶಾಪುರ್ದವ್ರೆನ್ ಬ್ಯಾರೆ ಊರಾವ್ರ್
ಅವ್ರ್ದ ಪ್ರಾಪರ ದೇವ್ರಿಗ ಬಲ್ಲೆ ಅದ ಯಾವುರದ ಟಮ್ಯಾಟಪ್ಪ ಹ್ಮ.
ಹ್ಮ್ ಹ್ಮ್ ಅಂದ್ರೀ ಶಾಪುರಗ ಇರ್ತಾರ ಅವರು
ಹಾ ಬಾಡಿಗೆ ಅವ್ರು ಇಲ್ಲೇ ಬಂದ ಬಂದ್ ಇಲ್ಲೇ ಇದ್ದ ಇದ್ದ್ ಎಷ್ಟು ಬಾಳ ದಿನ ಆಯ್ತ ಈಗ
ಹ್ಮ ಹ್ಮ
ಹ ಬಂದ ಇಲ್ಲಿ ಇದನಾಗ ಇಲ್ಲಿ ಅವ್ರ ಹೋಗ್ತಾರ ಅವ್ರ ಯಾವಾಗ ಹೋಗ್ತಾರ ಏನು
ಅವ್ರಾ ಹಣ ಹಂಗ ಡ್ಯೂಟಿಗ್ ಗುಯ್ಟಿ ಮಾಡಿದ ಎಲ್ಲಿಂದ ಬರೇ ಕ್ಲಾಸ್ ಹೇಳಾಕ್ ಬರ್ತಾರ
ಪ್ರಾಕ್ಟಿಕಲ್ ನಾಲೆಜ್ ಅಷ್ಟ ಹ ಪ್ರಾಕ್ಟಿಕಲ್ ಬಸ್ಟ್ ಎಲ್ಲ್ರಗ ಬರ ಕ್ಲಾಸ್ ಹೇಳ್ಯಾರ ಅವ್ರ
ಸೇರಿ ಜಾಸ್ತಿ ನಾಲೆಜ್ ಅದ ಸ್ಟ್ ಆಗ್ಬೋದ್ ಅವ್ರ ಇವಾಗ
ಹ್ಮ್ ಹಾಸ್ಪಿಟ್ಲ್ ಆಗ್ಬೋದ ಅವ್ರ
ಆಗ್ಬಹದು ಅವ ಲೈಸೆನ್ಸ್ ಅದ ಆಗ್ಬಹದು ಬಟ್ ಅವ್ರಿಗೆ ಫೈನೆನ್ಸ್ ಅಲ್ಲಿ ಅಷ್ಟ್ ಇದು ಸ್ಟೇಬಲ್ ಇಲ್ಲ ಅವರು ಅದ್ರ ಸಲಂದು ಆಹ ಹಿಂದ ಮುನ್ನೋಡಕ್ಕೆ ತರ ಹಕಕ್
ಇಲ್ಲಣ್ಣ ಅವರು ಈಗ ಹೆಂಗ ಅಂದ್ರೆ ಎಂ ಎಸ್ ಮುಗ ಬೇನೋತ್ತು ಡಾಕ್ಟರ್ ಏನ್ ಅಂತಾರಲ್ಲ
ಹ್ಮ್ ಎಮ್ಸ್ಸನ್ ಮುಗ್ದದ ಅವ್ರರು ಡಾಕ್ಟರ್
ಹೊರ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಹೋದ್ರ ಎಷ್ಟು ಕೊಡಂಗರ ಅವ್ರ
ಎಲಂದ್ರು ಈಗ ಫಸ್ಟ್ ಈಗ ಡ್ಯೂಟಿ ಡಾಕ್ಟರ್ ಅಂತ ಈಗ ಎಲ್ಲರ ಕರ್ಕೊಂಡ್ರನಾ
ಹ್ಮ
ಮೂವತ್ತರ ಮೂವತ್ ಮೂವತ್ ಸವ್ರ ಕೊಡ್ತಾರ ನೋಡ್ ಮೂವತ್ ಮ್ಯಾಗ ಕೊಡ್ತಾರ ನೋಡ ಅವ್ರೀ ಫಸ್ಟ ಫಸ್ಟ್ ಹೋದ್ರಂದ ಮೂವತ್ತರ ಮ್ಯಾಗೆ ಕೊಡ್ತಾರ ಹ
ಸುಮ್ನೆ ಡ್ಯೂಟಿ ಎಲ್ಲಿ ಹತ್ತು ಸಾವರ ಹದಿನೈದು ಸಾವಿಗೆ ಬರ್ರ ರೂಪಾಯಲಿ
ಅಯ ಇಲ್ಲಿನ ಎಷ್ಟ್ ಹತ್ತೊಂಬತ್ ಸಾವಿರ ಕೊಡ್ತಾರ
ಹತೋಬತ್ತು ಸಾವ್ರ ಕೋಡ್
ಹ್ಮ್ ಹತ್ತೊಬತ್ ಆದ ಹ್ಮ ಹತ್ತೊಬತ್ ಆದ ನಮ್ ಕಾಲೇಜಲ್ಲಿ ಹ್ಮ್ ಇಪ್ಪತ್ತಗಿದೆ ಹೊವಸತಿ ಹೋದ ವರ್ಷ ಹತ್ತೊಂಬತ್ ಇತ್ತು ಈಗಿನ್ ಒಂದ್ ಎರಡ್ ಸಾವಿರ ಇತ್ತು ಇಪತ್ತ್ ಇಪ್ಪತ್ತೊಂದ್ ಸಾವರ್ ಮಾಡಾರೆನೊ ಅವ್ರ ಯಾಕೆನ್ ಇನ್ನ ಓದಕತ್ತ ಅನ್ಸ್ತದನ್ನ ಮತ್ತಏನ ಏನೇನ
ನಮ್ ಪ್ರಿನ್ಸಿಪಲ್ ಬರಟ ಕೊಡಕತ್ತನಲ್ಲ ಅವ ಅಷ್ಟಷ್ಟ
ಹ ಕೊಡಕತ್ತನ ಯಾಕನ್ ಪೇಮೆಂಟ್ ಚಲ ಕೊಡಕತ್ತನ್ ಅವ ಮಲ್ಲ ಅವ ಮಲ್ಲಣ್ಣ ಮತನಲ್ಲ ಅದ್ಕ್ ಎಷ್ಟು ಕೊಡ್ಬಹದು ಹೇಳ? ನಿಗೆ ಸ್ಟೇನ್ ಎಷ್ಟ ಇರ್ಬೋದು ಸುಮ್ಮನೆ
ಹ ನನಗಏನ್ ಸುಮ್ ಬರ್ತಾನ ಅಂತ ನನ್ಗನ್ ಪೇಮೆಂಟ್ ಕೊಡಲ್ಲ ಅನ್ಸತದ
ಹೌದಾ ತಿಂಗಳು ಹನ್ನೆರಡು ಸಾವ್ರನ್ನ
ಅವನಿಗೆ ಎದ ಎದಕ್ ಕೊಡತರಣ್ಣ ಏನ್ ಮಾಡ್ ನತ್ ಕೊಡತ್ರ ನೀ
ಅವನ ಈ ಹದಿನ್ಯೆದು ಸಾವಿರ ಇತ್ತಲ್ಲಿ ತಿಂಗಳು ಇವಾಗ ಅಲ್ಲಿ ಕೆಲ್ಸಕ್ ಹೋಗ್ತದ ಹ ಇದ್ರ ಯದ್ರಾಗ ಅಂದ್ರೆ ಬೆಂಗ್ಳೂರು
ಹ್ಮ್ ಹ್ಮ್
ಅವು ಬಸ್ಗಳು ಬರ್ತೋವ ನೋಡು ಸರ್ಕಾರಿ ಸ್ಕೂಲ್ಗಳಿಗೆ ಅದಕ್ಕೆ ಎಲ್ತ್ ಚೆಕ್ ಮಾಡಕ್ ಬಸ್ ಬರಲ್ಲ
ಹ್ಮ ಹೌದ
ಅಲ್ಲ ಅಲ್ಲ ಅಲ್ಲ ಉಳ್ಕಾತಾರ ಹಳ್ಳಿ ಮತ್ತೆ ಏನ್ ಚೆಕ್ ಮಾಡದ ಬಸ್ನಾಗ ಇರ್ತದ ಬರಾನ ಹೋಗ್ತಾರ ನೋಡ ನಂದ ಸರ್ಕ ಸರ್ಕ ಯಾವಾಗರ ಅಂತ ಬಸ್ನಾಗ ಹೋಗ್ತಿದಾವ ಅಲ್ಲಿ ಈಗ ಬೆಂಗ್ಳೂರಾಗ ಅಲ್ಲಿ ಬೀಡಸಿಕಸ ಪ್ರಿನ್ಸ್ ಸ್ವಲ್ಪ ಒಬ್ಬಂದ ಜನ್ ಪೋರ ಈಗ ಯಾರ್ ನೂರ್ ನಾಕ ಸರ್ ಅತ್ರ ಕೆಲಸ ಅಂತ ಬಾಳ ಮಾಡಲ್ಲವ ಅವ ಸ್ವಲ್ಪಾರ
ಏ ಮಾಡಲ್ ಮಾಡಲ್ಲ ರೀ ಏನ್ ಕೆಲ್ಸಾ
ಕ್ಲಾಸ್ ಮತ್ತ ಅವ್ರ ಡ್ಯೂಟಿಗೆ ಟೈಮ್ ಹೋಗ್ತದ
ಹುಂ
ಅಷ್ಟಕ್ಕೆ ಟೈಮ್ ಹೋಗ್ತದೆ ಇವರು ಒಬ್ಬರಾಗಿಬಿಟ್ಟ್ ಎಲ್ಲ ಓಡಕ್ ಅದಕ್ ಇದಕ್ ಒಂದ ಪ್ರತಿಯೊಂದ ಅಂಗಡಿ ಹೋಗ್ಬೇಕ ಅದ್ರೂ ಅವ್ರು ಹೋಗ್ಬೇಕ
ಹ ಈಗ ಬಟ್ ಈಗ ಏನ್ ಮಾಡೊದ ಏನ್ ಮಾಡದೆಲ್ಲಾ ಸುಮ್ಮನೆ ಬರ್ದಾನ ಕುತ್ರ್ತಾನ ಹನ್ನೆರಡು ಸಾವಿರದ ಹಾ
ಹುಂ ಈಗ ಒಂದ್ಸರ್ ಇರ್ಲಕ್ಕನ ಒಂದ್ ರೇಷನ್ ತಗೊಳೋದು
ಹುಂ
ಹ ಮತ್ತೆ ಎಲ್ಲಾ ಕೆಲ್ಸಕ ಹೋಕ್ತ ಆ ಚಿಕ್ ಚಿಕ್ ಹತ್ತರದ ಇತರದ ಅಲ್ಲಿ ಸಹಿ ಮಾಡ್ಕೊಂಡ್ ಬರೋದು ಸಹಿ ಮಾಡಿಸ್ಕೊಂಡ ಬರೋದು ಮತ್ತೆ ಹುಡುಗ್ರ ಎರಡು ಹುಡುಗ್ರ ಐತಿಕೋತಾನ
ಹುಂ ಹುಂ ಹೌದ ಹೌದ
ಆ ಎಡ್ ಹುಡಗ್ರ ನನ್ ಸ್ವಲ್ಪ ಹೇಳ್ಕಂತನ ಅದರದೋಂದು ಮತ್ತೆ ಈಗ ಸರ್ ನ ಎನ್ ಕೆಲ್ಸಿದ್ರ ಮನೆ ನೂರದ ಸರ್ ಮತ್ತೆ ಮನಿ ಕರಸ್ತಾರೆ ಕೆಲ್ಸಕ್ಕೆ ಆ ಕಡೆ ಈ ಕಡೆ ಹೋಳವರನೆ ಕ್ಯೂಟರ್ಲ್ಲಿ ಸ ಎಲಡ್ ಗೊತ್ ಮಾಡಕಂದ ನಾವ ಓಡಾಡಿ
ಒನ್ ಎಲ್ಲಾ ಬೆಳಿತಣಪ ಎಲ್ಲಾ ವತಟ್ಲಿಂದ ಆ ಕಡಿ ಈ ಕಡಿ ಎಲ್ಲಾ ಕಡೆಗಿನು
ಹುಂ
ಹುಂ ಹುಂ ಏ ಊಟಾ ಆಯ್ತಿಲ್ಲಣಾ ಊಟಾ ಮಾಡಿದಾ
ಮಾಡ್ಬೇಕ ಮಾರ್ಕೆಸಿಂದ ಹೋಗ್ಬೇಕ್ ಡ್ಯೂಟಿಗಿ ಇನ್ನ ಊಟಾ ಮಾಡಿಲ್ಲಾ
ಹುಂ
ಮಧ್ಯಾಹ್ನ ಬಿರಿಯಾನಿ ಹೋಡದವಿ
ಅಬಬ್ಬ ವಜ್ಜದಪ್ಪಾ ಅದೇ ಕರಿಗಿಲ್ಲ ನೀನು ಹಂಗೆ ಅಂದರ
ಹುಂ ಹಾ
ಹುಂ ಹುಂ
ಅದೇ ಕರಿಗಲನಾಯ್ತು
ಹುಂ
ಬಂದಿವಿ ಮಕ್ಕಂದ ಸೀದಾ ಇಲ್ಲಿ ಬರೋಣಾ
ಹುಂ ಹುಂ ಚಂದ್ರನ ಇಲ್ಲಾ ಅನಾ ಕಾಣವಲ್ಲಾಲ್ಲ
ಚಂದ್ರನ ಮಕ್ಕೊಡಾನಪ್ಪ ರೂಮನಾಗ
ಹೌದಾ ಪುಲ್ಲ್ ಬಿಜಿ ಆಗ್ಬಿಟನ್ಪಾ ಯಾವದ ಆಪ್ ನಾಗ ಹ
ಹುಂ ಓದಕತ್ ನೋಡವ್ ಗಪ್ಪ ಹ ಪ್ರಿನ್ಸಿಪಾಲ್ ಬೈತನೆ ಹೆಂಗೆ ಏನ್ ಮಾಡಕ ಆಗಲ್
ಹಾ
ಹುಂ
ಎಂತೇನಪ್ಪಾ ಜಿಗು ಓದ್ತಾನ ಅಂತಾ ನಾ ಯಾದ್ರಗ ಕಾಲೇಜ್ ಸ್ಟಾಪರ್ ಎಷ್ಟು ಗಾಲೆ
ಹ್ಮ್ಹೂ
ಹ್ಮ್ಮ್
ಓದಕತ್ತಾನ ನೋಡ್ ಸೌಕಾಸ್ ಹಿಂಗಗ್ ಗೊಣ ಗೊಣ ಗೊಣಾ ಅಂತ ಬುಕ್ ಇದು
ಹ್ಮ ನಿಮ್ಗ ಹೊಗಾವಳ್ಳ ನಿಮ್ಗೆ ಪೆಪರ್ ಈಗ
ಗುರುವಾರ ಶುಕ್ರ ಶನಿವಾರ ಅವಾ
ಹ್ಮ್ ಹ್ಮ್ ಇವಾಗಿಂದ ಸ್ಟಾರ್ಟಾ ಓದದ
ನಾಳಿಲೆ ನಾಳಲಿಂದ ಹಿಡಕ ಬೇಕು ಬುಕ್ಕ
ನಾಳೆಲಿಂದ ಹಿಡಕಬೇಕ ಅಂದ್ಯಾ
ಹ್ಮ್ ಓ ಬಿ ಜಿ ಓದ್ಬೇಕ ಆಮ್ಯಾಗ ಕಂಮೆಟ್ ಓದ್ಬೇಕ ಆಮ್ಯಾಗ ಗೈನಿಕ್ ಗೈನಿಕೇನ್ ಒಂದ್ ಇಪ್ಪತ್ತ್ ಕ್ವಶನ್ ಕೊಟ್ಬಿಟ್ಟ್ ಟ್ರ ಆದ ಅದೇನಿತ್ ಒಂದ್ಸತ್ ನೋಡೋದಷ್ಟೇ.
ಹ್ಮ್ ಸರಿ ಸರಿ ತೊಣ್ಣನಮ್ಮನ್ನ ಫೋನ್ ಹಚ್ಚಕತಾನ ನಿಂಗ್ ಹಚ್ತೇನಿ
ಸೈರಿ ತೊ.